ಹ್ಮ್, ಹೇಳಿ? ..
ಹ, ವಾ, ಕೇಳಿಸ್ತಾ, ಇದೆ! ..
ಹ್ಮ, ಕೇಲ್ಸ್ತಾ, ಇದ್ಯಾ, ನೀನ್, ಮಾವ, ಕೇಳಿಸು. .. ಇದೆ, ಎಲ್ಲ, ಜೋರಾಗಿ, ಹೇಳ್ಬೇಕು, ಕೇಳಿಸ್ತಾ ಇದೆ, ಅಂತ. ..
ಹಾ, ಕೇಳಿಸ್ತಾ! ಇದೆ. ..
ಏನೋ, ಹೇಳಬೇಕು! ಅನುತ್ತಿದೆ, ಅವಗೇ, ಫೋನ್, ಮಾಡಿದ್ದೆ, ಅದು ಯಾಕೋ ನೆಟ್ವರ್ಕು ಏನೋ! ಸರಿಯಾಗಿದ್ದಿಲ್ಲಾನ. .. ಕೊಡುತ್ತೀನಿ, ಕಟ್ಟಾಗ್ಬಿಟ್ಟಿದು, ಇವಾಗ, ಹೇಳು, ಹ್ಮ್. ..
ಹ್ಮ, ಮ್ಯಾಮ್, ಇವಾಗ ಪಿ, ಯು, ಸಿ. ಮಾಡಿರಲ್ಲ ಫಸ್ಟ್? .. ಪಿ, ಯು, ಸಿ. ಆಗಿರುತ್ತೆ! ಸೆಕೆಂಡ್, ಪಿ, ಯು, ಸಿ ಮಾಡಿರಲ್ಲ. .. ಆ, ಇವಾಗ, ಸೆಕೆಂಡ್, ಪಿ, ಯು. ಮಾಡ್ಬೇಕು ಅಂತ, ಅಂದ್ರೆ, ಅವ್ರರು, ಮತ್ತ. .. ಮತ್ತೆ ಕಾಲೇಜ್ಗೆ ಹೋಗ್ಬೇಕಾ
ಏನೇನೋ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಹೇಳು
ಅದೇ ಮಾಮ್ ಫಸ್ಟ್ ಪಿ ಯು ಸಿ ಮಾಡ್ಕೊಂಡವ್ರೆ ಹ
ಸರಿ. ..
ಪಿಯುಸಿ, ಮಾಡಿರಲ್ಲ. .. ಆದ್ರೆ, ಅವರ್ಗೀವಾಗ, ಆದ್ರೆ, ಅವಾರುವಾಗ ನಮ್, ಫ್ರೆಂಡ್, ಒಬ್ರು. .. ಆದ್ರೆ, ಅವರ್ಗೀವಾಗ, ಎಕ್ಸಾಮ್ ತಗೋಬೇಕಂತೆ ಸೆಕೆಂಡ್, ಪಿಯುದು, ಪಾಸ್ ಆದ್ರೂ ಆಗಿರದ. .. ಅಧ್ಯಂತಾ, ಮಾರ್ಕ್ಸ್ಕಾರ್ಡ್, ಬರುತ್ತಲ್ಲ, ಅದಕ್ಕೆ ಅವರು, ಇವಾಗ ಕಾಲೇಜ್. .. ಒಟ್ಟಿಗೆ, ಹೋಗ್ಬೇಕಾ? ..
ನಾನು, ಕಾಲೇಜ್ಗೆ, ಏನ್, ಹೋಗಂಗಿಲ್ಲ! ..
ಬರೀ, ಎಕ್ಸಾಮ್, ತಗೊಂಡ್ರೆ, ನಡಿಯತ್ತಾ. ...
ಎಲ್ಲಿ, ಯಾವ, ಕಾಲೇಜು? ಒಂಚೂರು, ಏಳು, ಯಾವ, ಯೂನಿವರ್ಸಿಟಿ, ಬೆಂಗು. ... ಓ, ಹಂಗ, ಕಾಲೇಜಲ್ಲಿ! ಸ್ವಲ್ಪ, ವಿಚಾರಿಸುಬೇಕವಲಿ, ಆಫೀಸ್ ಅಂತ ಕಚೇರಿ, ಅಂತಿರುತ್ತ! .. ಇತ್ತಲ್ಲಾ, ಅಲ್ಲಿ, ಕೇಸ್, ವರ್ಕರ್, ಎಸ್, ಡಿ, ಎಫ್, ಡಿ. ಎ, ಅವರು ಇರ್ತಾರೆ! .. ಅವ್ರಿಗೆ, ಗೊತ್ತಿರುತ್ತೆ! ಅದ್ರದ್ದು ಎಲ್ಲ, ಇನ್ಫ್ರಿಮೇಷನ್, ಅವ್ರ, ಹತ್ರ ಇರುತ್ತೆ? ... ಅವ್ರನ್ನ, ಕೇಳಿದ್ರೆ, ಹೇಳ್ತಾರೆ? .. ನೀವೇನ್, ಕಾಲೇಜಿಗೆ! ಬರ್ಬೇಕಾ ಅಥವಾ ಸುಮ್ನೆ, ಬರೇ, ಎಕ್ಸಾಮ್, ಒಂದು, ಫೀಸ್ ಕಟ್ಬಿಟ್ಟು, ಮನೇ, ಓ .. ಕುಂತುಕೊಂಡು, ಎಕ್ಸಾಮ, ಬಾರಿಯಾಗಾ, ಹೆಂಗೆ ಏನು, ಅಂತ, ಇರುತ್ತೆ? .. ನನಗೆ, ಇವಾಗಿಂದು, ಕೆಲವೊಂದೆಲ್ಲಾ! ರೂಲ್ಸ್ ಎಲ್ಲಾ, ಬದಲಾವಣೆ, ಆಗಿದಪ್ಪಾ, ಅಷ್ಟೇ. ... ಅಷ್ಟೊಂದು, ನನಗೆ, ಗೊತ್ತಿಲ್ಲ! ಬೇಕಂದ್ರೆ ನಮ್ಮ ಆಫೀಸಲ್ಲಿ, ವಿಚಾರಿಸ್ಬಿಟ್ಟು, ನಮ್ಮ, ಕಾಲೇಜಲ್ಲಿ ಹೇಳ್ತೀನಿ. ... ಹ್ಮ್, ಹ, ಅದು, ಇನ್ನೊಂದು, ಏನ್ ಗೊತ್ತ. ... ಆತಾ, ಓಪನ್, ಸ್ಕೂಲು, ಓಪನ್, ಕಾಲೇಜ್ ಎಕ್ಸಾಮು, ಅಂತ, ಇರ್ತವೆ? ..
ಹಾ. ...
ಹಾಂಗೆ, ನೀ, ಏಳನೇ, ಕ್ಲಾಸ್, ಓದಿದ್ರೆ. .. ಆ, ಅದ್ರ, ಮೇಲೆ, ಅದರ, ಆಧಾರದ, ಮೇಲೆ ಹತ್ತನೇ, ಕ್ಲಾಸ್, ಎಕ್ಸಾಮು. ... ಬರಿಬೋದು. ..
ಬಾರಿಬೋಹುದು. ...
ಆಮೇಲೆ, ಅ, ಏ, ಎಂಟು, ಒಂಬತ್ತು, ಓದಿದರೆ. .. ಅದ್ರ, ಜೊತೆಗೆ, ನೀನು ಕಾಲೇಜ್ ಏನು? ಹೋಗೂಧೇ, ಸೆಕೆಂಡ್, ಪಿ, ಯು. ಎಕ್ಸಾಮು ಬರೀಬಹುದು. ... ಅಷ್ಟು, ಗೊತ್ತು ನನ್ಗೆ. .. ಮ್ಮ್, ಯಾಕೆ, ಹಂಗೆ, ಮಾಡಿದರು, ಫಸ್ಟ್, ಪಿ, ಯು. ಓದ್ಬಿಟ್ಟು, ಸೆಕೆಂಡ್, ಪಿ, ಯು, ಹೋಗದೆ. ...
ಹ್ಮ್, ಅವಾಗ, ಅವರು, ಹೋಗೋಕೆ, ಆಗ್ಲಿಲ್ಲ, ಇವಾಗ, ಅದೇ, ಒಂದ್, ಪಿ ಯು, ಸಿ, ನಾವು. ... ಮುಗಿಸ್ಕೊಬೇಕು ಅಂತ. .. ಕೇಳ್ತಾ, ಇದ್ರು ನನ್ನನ್ನ, ನನಗ್, ಗೊತ್ತಿರೋ! ಪ್ರಕಾರ, ಒಂದು ಅವರು ಕಾಲೇಜ್. ... ಅರ್ಧ, ವರ್ಷ, ತನಕ, ಹೋಗಿರ್ಬೇಕು, ಎಕ್ಸಾಮ್ ಬರೆಯೋದಕ್, ಆಗ್ಲಿಲ್ಲ, ಅ. .. ಅಂತ, ಅಂದಾಗ ಮಾತ್ರ, ಬೇರೆ ಯಾವ್ದನ ವರ್ಷದಲ್ಲಿ, ಹೋದ್ರುನು, ಅವ. .. ಹೇ, ಎಕ್ಸಾಮ್, ಅವಕಾಶ, ಮಾಡಕೊಡ್ತಾರೆ. ..
ಹ್ಮ್, ಹ್ಮ್, ಹೌದು! ಈಗೆಲ್ಲ, ಹ್ಮ್, ಹೌದು, ಹೇಳು ಹೇಳು, ಹ್ಮ್. ..
ಸೆಕೆಂಡ್, ಪಿಯುನ, ಓದೇ ಇಲ್ಲ, ಅಂತ ಅಂದಾಗ, ಒಂದು, ಕಾಲೇಜ್, ಹೋಗಿ? .. ಕ್ಲೂವ್, ಬೇಕಿರುತ್ತೆ, ಅದಕ್ಕೋಸ್ರ, ಅಂತವ್ರಿಗೆ! ಇವಾಗ, ಅದೇ, ನೈಟ್, ಕಾಲೇಜ್, ಅಂತ. .. ತೆಗ್ದಿರ್ತಾರಲ್ಲ ಸಂಜೆ ಹೊತ್ತು ಕಾಲೇಜ್ ಮಾಡ್ತಾರಲ್ಲಾ ಆ ಆ ಕಾಲೇಜ್ ಮಾಡ್ತಿರೋ ಉದ್ದೇಶನ ಅವ್ರು ಬೆಳಗ್ಗೆ ಕಾಲೇಜ ಅಲ್ಲಿ ಇರಕ್ ಆಗಲ್ಲ ಅದ್ರಂದ ಸಂಜೆಗೆ ಕಾಲೇಜ ಮುಗ ಅವ್ರು ಎಕ್ಸಾಮ್ ತಗೋಬೇಕು ಕಾಲೇಜ್ ಮತ್ತೆ ಸ್ಕೂಲ್ ಅ ಓದಾಗ್ಲೇನೆ ನಾವು ಓದಿದೀವಿ ಏನೋ ತಿಳ್ಕೊಂಡಿದ್ದೀವಿ ನಮ್ಗೆ ಎಕ್ಸಾಮ್ ಬರೆಯೋದು ಆಗುತ್ತೆ ಅದ್ರ ಅರ್ಹತೆ ಐತೆ ಅಂತ ಹೇಳೋದು
ಹೌದು ಪರವಾಗಿಲ್ವ ಚೆನ್ನಾಗೆ ತಿಳ್ಕೊಂಡಿಯ
ಹ ನಾನುಗ್ ಗೊತ್ತಿರೋ ಪ್ರಕಾರ ಅದೇ ಈ ತರ ಅವರು ಒಂದು ಕಾಲೇಜ್ ಹೋಗ್ಲೇ ಬೇಕಿರತ್ತೆ ಒಂದು ಅಟೆಂಡೆನ್ಸ್ ಅಂತ ಬೇಕೇ ಬೇಕಿರುತ್ತೆ ಅದ್ರ ಸಾರಧು, ಆದರಿಂದು, ಮೇಲೆನೆ. ... ಅದುಕ್ಕೆ, ಅದೇ ಎಕ್ಸಾಮ್, ಕೊಡೋದು, ಅಂತ. ...
ಅಂದ್ರ, ಆಧಾರದ, ಮೇಲೆನೆ, ಅವ್ರಿಗೆ! ಪರೀಕ್ಷೆಗೆ ಕೂರ್ಸೋದು. .. ಫೀಸ್ ಅಂತ ಅವ್ರಗೇನೋ ಒಂದ್ಷ್ಟ್ ಇರುತ್ತೆ ಅದನ್ನ ಕಟ್ಟಸ್ಕೊತಾರೆ ಹೌದು ಹೌದು ಆ ತರನೇ ಮಾಡ್ತಾರೆ
ಹ್ಮ್ ನನ್ಗೆ ಇಷ್ಟು ಗೊತ್ತೈತೆ
ಹ್ಮ್ ಹ್ಮ್ ಅದೇ ಕಾಲೇಜು ಅಂದ್ರೆ ಇ ಅವ್ರಗೆ ಒಂದು ಬೇರೆ ಅಂದ್ರೆ
ಆ ಕಾಲೇಜಗೆ ಹ್ಮ್ ಆ ಕಾಲೇಜ್ ಅದು ನಾನ ಎರಡು ಮೂರ್ ಕಡೆ ನೋಡಿದೀನಿ ಸಂಜೆ ಕಾಲೇಜ್ ಅಂತ ಆದ್ರೆ ನನ್ ಬೆಂಗಳೂರಲ್ಲ ನೋಡಿದ್ದನಿ ಅಲ್ಲಿ ದಾಸರಹಳ್ಳಿ ಹತ್ರ ಒಂದಿದೆ ಸಂಜೆ ಕಾಲೇಜು ಗುರುಕುಲ ಸಂಜೆ ಕಾಲೇಜ್ ಅಂತ ಇದೆ ಹ್ಮ್ ಹ್ಮ್ ಹ್ಮ್ ಹತ್ರ ಹ ಹ ಎಸ್ ಮ್ಯಾಮ್ ಅಲ್ಲಿ ಅಲ್ಲಿ ಅ ಅಲ್ಲಿ ನೋಡಿದ್ದೀನಿ ಅದೊಂದ ಇದೆ ಗುರು ಕುುಲ ಸಂಜೆ ಕಾಲೇಜ್ ಅಂತ ಅದು ಅಲ್ಲೊಂದ್ಸಲ ವಿಚಾರಸಿದ್ರೆ ಅವಾಗ ಗೊತ್ತಾಗತ್ತೆ ಅದೇ ಏನೇನ್ ಮಾಡ್ಬೇಕು ಅಂತ
ಹ್ಮ್ ಹ್ಮ್
ನನ್ಗೆ ಹೆಂಗ ಅಂದ್ರೆ ಇ ಲಾ ಮಾಡೋರ ಜಾಸ್ತಿ ಜನ ಏನ್ ಮಾಡ್ತ ಇರ್ತಾರೆ ಅಂತ ಅಂದ್ರೆ ತುಂಬಾ ಹಳೆಯಬ್ರು ಒಂದ್ ಡಿಗ್ರಿ ಮಾಡ್ಕೊಂಡಿರೋರು ಅಥವಾ ಇವಾಗ ಓದೋಣ ಅಂತ ಬರೋ್ರೆ ಜಾಸ್ತಿ ಜನ ನಮ್ಮ ಏಜ್ ಅವರ್ಗಿಂತ ನಮ್ಕಿಂತ ಜಾಸ್ತಿ ದೊಡ್ಡವರೇ ಬರೋದು ಇ ಲಾಯ ಲಾಯರ್ ಮಾಡೋಣ ಅಂತ ಅವಾಗ್ ನಾವ್ ಅವ್ರನ್ ಕೇಳ್ದಾಗೆ ನಮಗ್ ಗೊತ್ತಾಗಿತ್ತು ಈತರ ಪಿ ಯು ಸಿ ಆಗಿರ್ಬೇಕು ಅ ಅಥವಾ ಡಿಗ್ರಿ ಆಗಿರ್ಬೇಕು ನಮ್ದು ಡಿಗ್ರಿ ಆಗಿಲ್ಲ ಅಂತ ಕೆಲ್ಸದ ಜೊತೆಗೆ ಸಂಜೆ ಕಾಲೇಜ್ಗ ಹೋಗಿ ಡಿಗ್ರಿ ಎಕ್ಸಾಮ್ಗಳನ್ನನೆಲ್ಲಾ ಪಾಸ್ ಮಾಡಿ ಆಮೇಲೇನೆ ನಾವು ಇದಕ್ಕೆ ಬಂದಿದ್ದೀವಿ ಕಾಲೇಜಗೆ ಅಂತ ಹೇಳ್ತಿದ್ರು ಅದ್ರಿಂದ ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತತ್ತು
ಹ್ಮ್ ಹ್ಮ್ ಹೌ ಹೌದಾ ಇಲ್ಲ ಒಳ್ಳೆ ಮಾಹಿತಿನೇ ನೀನು ತಿಳ್ಕೊಂಡಿದೀ್ಯಾ ಒಳ್ಳೇದ್ದು ಹ್ಮ ಇಲ್ಲ ಆತರ ನಾನ್ ನಡಿಯೋದು ಅಂದ್ರೆ ಈಗ ಸಂಜೆ ಕಾಲೇಜು ಅಂತ ಏನ್ ಹೇಳಿದೆ ಸಂಜೆ ಸ್ಕೂಲು ಸಂಜೆ ಕಾಲೇಜು ಅಂತ ಅವ್ರ್ದೇ ಒಂದು ಸಪ್ರೇಟ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಅನ್ನೋದು ಇರ್ತವೆ ಕೆಲ್ವೊಂದು ಕೆಲ್ವೊಂದು ಇರಲ್ಲ ಅವರು ಇದಕ್ಕೆ ರೆಫರ್ ಮಾಡ್ತ ಈ ತರ ಇಂತ ಯೂನಿವರ್ಸಿಟಿಗ ಹೋಗಿ ಇಲ್ಲ ಎಕ್ಸಾಮ್ ಅವ್ರಗೆ ಅವ್ರಿಗೆ ಅ ಒರ ಲಂಕಜ್ ಇಂ ಕಡೆಯಿಂದ ಅವ್ರ ಕಡೆಯಿಂದ ರೆಫರೆನ್ಸ್ ತಗೊಂಡು ಅಲ್ಲಿ ನೀವು ಪರೀಕ್ಷೆನ ಬರೀಬಹುದು ಆತರ ಹ್ಮ್ ಅಂದ್ರೆ ಈಗ ಕೇಜ್ಗೆ ಏನ ಹೋಗದೆ ಬರೀ ಬುಕ್ ಇಡ್ಕೊಂಡು ಒಂದ್ ಹತ್ತು ವರ್ಷ ಮಧ್ಯದಲ್ಲಿ ಬಿಟ್ಬಿಟ್ಟಿರ್ತಾರೆ ಕೆಲ್ಸ ಮಾಡ್ಕೊಂಡು ಒಂದ್ ಹತ್ ಹದ್ನೈದು ವರ್ಷ ಆದ್ಮೇಲೆ ಮತ್ತೆ ಬುಕ್ ಇಡ್ಕೊಂಡು ಅವರೇ ಸ್ವಂತ ಓದ್ಬೇಕು ಅಂದ್ರೆ ಕಷ್ಟ ಆಗತ್ತೆ ಅಲ್ವಾ ಹಂಗಾಗಿ ಅವರು ಸಂಜೆ ಕಾಲೇಜು ಅನ್ನೋದು ಅವ್ರಿಗೋಸ್ಕರ.. ಮಾಡಿರೋದು ಹ್ಮ್ ಆತರ.. ಅವರ ಏನಂದ್ರೆ ಬರೀ ಒಂದು ಪದವಿ.. ಇಲ್ಲ ಪಿ ಯುಸ ನ ಸರ್ಟಿಫಿಕೇಟ್ ಪ್ರಮಾಣ ಪತ್ರ.. ಸ್ರ ಅಂತಾನೂ ಅಲ್ಲ ಅವರು ಏನೋ ಹೊರ್ಗಡೆ ಸ್ವಲ್ಪ ಏನಾದ್ರು ತಿಳ್ಕೊಬೇಕು ನಾವು ಇದೇ.. ಕೆಲ್ಸನ ಎಷ್ಟು ವರ್ಷ ಅಂತ ಮಾಡೋದು.. ನಗೂ ಒಂದು ಮಾಸ್ ಕಾರ್ಡ್ ಇಲ್ಲ ಸರ್ಟಿಫಿಕೇಟ್ ಅಂತ ಬಂದ್ರೆ ನಾನು ನಗೂ ಒರ.. ನೆಕ್ಸ್ಟ್ ಬಡ್ತಿ ಸಿಗುತ್ತೆ ಅನ್ನೋ ತರ ಅವ್ರ ಮನಸ್ಥಿತಿ ಇರುತ್ತಲ್ವಾ.. ಈಗ ಹತ್ತು ವರ್ಷ ಒಂದೇ ಕಡೆ ಕೆಲ್ಸ ಮಾಡಿದಾಗ ನಮ್ಗೂ ಬೇಜಾರ್ ಅನ್ಸುತ್ತೆ ನಮ್ ಹಿಂದೆ ಕಡೆ ಜೂನಿಯರ್ಸ್ ಎಲ್ಲಾ ಬಂದಿರ್ತಾರೆ.. ರ ಅವ್ರ ಜೊತೆ ನಾವು ಕೆಲಸ ಮಾಡ್ಬೇಕು ಅಷ್ಟೇ ಸಂಬಳಕ್ಕೆೆ ಕೆಲ್ಸ ಮಾಡ್ಬೇಕು ಅನ್ನೋಕಿಂತ ಅಷ್ಟೇ ಸಂಬಳಕ್ಕೆೆ ಕೆಲ್ಸ ಮಾಡ್ಬೇಕಲ್ವಾ ಹ ಈಗಿನ ಇದ್ರಲ್ಲಿ ಎಲ್ಲಾ ರೇಟುಗಳೆಲ್ಲ ಜಾಸ್ತಿ ಆದಾಗ ಅಷ್ಟರಲ್ಲಿ ನಾವೆಲ್ಲಾ ಅಂದ್ರೆ.. ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಅಷ್ಟೇ ಸಂಬಳಕ್ಕೆ.. ಹೌದತಾನೆ ಹ್ಮ್ ಅದೆಲ್ಲಾ ಯೋಚನೆ.. ಮಾಡ್ತಾರೆ ಆತರ ಮಾಡದ್ರೆ ಇದು ಒಳ್ಳೇದ.. ಮಾಡ್ಕೊಬೇಕು ನನ್ಗ ಒಂದ್ ಎರಡ್ ಮೂರ್ ಜನ ಗೊತ್ತು.. ಅವರೆೆಲ್ಲ ಸಂಜೆ ಕಾಲೇಜ್ಗೆ ಹೋಗೋದು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದು ರಾತ್ರಿ ಕೆಲ್ಸಕ್ ಹೋಗೋದು.. ಆತರ ಎಲ್ಲಾ ಮಾಡ್ತ.. ಇತ ಅಂದ್ರೆ ಮಾಸ್ ಕಾರ್ಡ್ ಇದ್ರೆ ಒಂದು ಒಂದು ಪದವಿ ಸರ್ಟಿಫಿಕೇಟ್ ಅನ್ನೋದ ಇದ್ರೆ.. ಅಂಕ ಪಟ್ಟಿ ಅವ್ರಿಗೆ ಅದೇ ಈ ತರ ಬಡ್ತಿ ಸಿಗೋದು ಅಥವಾ ಬೇರೆ ಆಕ.. ಕಂಪನಿಯಿಂದ ಇನ್ನೊಂದು ಕಂಪನಿ ಹೋಗೋದು ಆತರ ಎಲ್ಲಾ ಇರುತ್ತೆ ಅಂದ್ರೆ ಎಲ್ಲಾರ.. ಉ ದೇಶನುೂ ಒಂದೇ ಏನಂದ್ರೆ ಊಟ ಊಟ ಮಾಡ್ಬೇಕು ನಾವ್ ಮೂರ್ ಟೈಮು.. ಅಂದ್ರೆ ಅವ್ರ ಈಗ ಮದ್ವೆ ಆಗಿರೋರಾದ್ರೆ ಅವ್ರ ಮಕ್ಳಿಗೆ ಒ ಒಳ್ಳೆ ಶಿಕ್ಷಣ ಕೊಡಸ್ಬೇಕು.. ಮನೆ ಚೆನ್ನಾಗಿ ನೋಡ್ಕೋಬೇಕು ಮೂರತ್.. ತ್ತಲ್ಲಿ ಎರಡ ಹೊತ್ತಾದ್ರು ಚೆನ್ನಾಗ್ ಊಟ ಮಾಡ್ಬೇಕು ಆರ.. ಅಲ್ಲ ಮನುಷ್ಯ ಬಯಸೋುದು ಸಹಜ ಅಲ್ವಾ ಅವ್ರು ಹುಡುಗ ಆಗರ್ಲಿ ಹುಗ.. ತಗೋಬೇಕು ಒಳ್ಳೇದ ಈಗ ನಾವೆಲ್ಲಾ ಹಿಗೆ ತ ವೇಸ್ಟ್ ಮಾಡ್ಕೊಂಡಿರ.. ಸುಮ್ನೆ ಕಣ ಮುಚ್ಕೊಂಡ್ ಕಾಲೇಜ ಹೋಗಿದ್ವಿ.. ಪಿುಸಿಗಳು ಮಾಡಿದೀವಿ ಸುಮ್ನೆ ನಮ್ ತಂದೆ ತಾಯಿಗ ಅಷ್ಟೆಲ್ಲ ಖರ್ಚಿಟ್ಟಿದೀವಿ ಅಲ್ವಾ.. ಅದೇ ಸಂಜೆ ಕಾಲೇಜ.. ಬೆಂಗ್ಗಳೂರ್ ಕಡೆ ಮುಂಚೆನೆ ಒಂದ್ ಹತ್ತು ಹದ್ನೈದು ವರ್ಷ ಹಿಂದೆನೆ ಬಂದು.. ಬೆಂಗ್ಗಳೂರ್ ಕಡೆ ಬಂದು ನಾವು ಸಂಜೆ ಗಿಂಜೆ ಕಾಲೇಜ್ ನೋಡ್ಕೊಂಡು ಒಲ್ಲ ಇಲ್ಲ ಯಾವದಾದ್ರು ಆಫೀಸ್ ಎಲ್ಲ.. ಹ.. ಸಾವಿರ ಸಂಬಳಕ್ಕೆ ಆಗ್ಲಿ ಒಂದ್ ಹತ್ತು ಹದ್ನೈದು ವರ್ಷ ದುಡ್ದಿದಿದ್ರೆ ನಾವು ಒಂಚೂರು ನ.. ನಮ್ಮ ತಂದೆ ತಾಯಿ ಈಗ ಇನ್ನುೂ ಚೆನ್ನಾಗೆ ಹೆಲ್ಪ್ ಮಾಡ್ಬೋದಿತ್ತು ತಾನೆ.. ಹ್ಮ್ ನಂಗೆ ಎಲ್ಲ ಅಷ್ಟೆ ಸಮಯ.. ಕಳೆದೋದ್ಮೇಲೆ ಮನುಷ್ಯ ಯೋಚನೆ ಮಾಡೋದು.. ಅದಕ್ಕೆ ಇವಾಗ್ಲೂ ಸಮಯ ಇದೆ ಇರೋದನ್ನೇ ಸರಿಯಾಗಿ ಬಳಸ್ಕೋಬೇಕು.. ತಾನೆ ಹ್ಮ್ ಹ್ಮ್.. ಯಾರ ಸಿಕ್ಕಿದ್ರೆ ಹೇಳು ನಿನ್ನ ಸ್ನೇಹಿತರ ಯಾರಾದ್ರು ಆತರ ಏನಾದ್ರು ಕೇಳಿದ್ರೆ ನಿನ್ಗೆ.. ಹೇಳಏು ಈ ತರ ಇರುತ್ತೆ ಈತರ ಇರುತ್ತೆ ಮಾಡಿ.. ಸುಮ್ನೆ ಯಾಕೆ ರೆಗ್ಯುಲರ್ ಆಗ ಹೋಗಿ.. ಹಹ ಇದು ಸಮಯ ಎಲ್ಲ ವ್ಯರ್ಥ ಮಾಡ್ಕೋತೀರಾ ಅದು ಇರೋದು ಬೆಂಗ್ಳೂರಲ್ಲಿ ಹಳ್ಳಿಯ ಎಲ್ಲ.. ಆದ್ರೆ ಏನು ಮಾಡಕ್ಕ ಆಗಲ್ಲ ಹೋಗ್ತಾರೆ ಇನ್ನು ಹಳ್ಳಿಯಲ್ಲಿ ಅವ್ರು ಡಿಲ್ಲಿಗ್ ಬಂದ್ ಓದಕ್ ಆಗುತ್ತಾ
ಹೌದು ಹ್ಮ್ ಹೌದ ಹೌದು..
ಕ್ಕೋಸ್ಕರ. ನಂಗ ಹೇಳ ಯಾರ ಸಿಕ್ಕುದ್ರೆ ನಿನ್ಗೇಏನಾದ್ರು ಬೇಕೇ ನಿನ್ಗೇಏನಕ್ಕೆ ಬೇಡ ಆಲ್ರೆಡಿ ಇನ್ ಎಷ್ಟಐತೆ.. ಎರಡು ವರ್ಷ ಮುಗ್ದೋಗುತ್ತೆ ತಾನೇ ಹ್ಮ್.. ಹಂಗ್ ಮಾಡೋರ ಜಾಸ್ತಿ ಜನ ಇದ್ದಾರೆ ನನಗ್ ಗೊತ್ತಿರೋ ಪ್ರಕಾರ ಇ ನಾವ್ ಸುಮ್ನೆ.. ಕಣ ಮುಚ್ಕೊಂಡು ಐದಐದ್ ಹತ್ತತ್ತು ವರ್ಷ ಕೋರ್ಸಗಳು ಮಾಡ್ಕೊಂಡು ಸಮಯ ವೇಸ್ಟ್ ಮಾಡಿದೀವಿ ಹ್ಮ್ ಪಾಪ ನಮ್ಮ ತ ತಂದೆ ತಾಯಿಗೆ ಕಷ್ಟ ಕೊಟ್ಟು ಅವ್ರ ದುಡ್ದಿದ್ರಲ್ಲೇ ಸಂಸಾರ ನಮ್ಮನ್ನ ಎಲ್ಲಾ ನೋಡ್ಕೊಂಡ್ ನೋಡ್ಕೊಂಡ್ ಪಾಪ ಅವ್ರು ಸುಸ್ತ ಆಗ್ಬಿಟ್ಟವ್ರ ಇವ ಹ್ಮ್
ಹೌದು
ಹಳ್ಳಿಯಲ್ಲಿ ಹುಟ್ಟಿದ್ರುನು ಯೋಚನೆ ಮಾತ್ರ ದೊಡ್ದಾಗ ಮಾಡ್ಬೇಕು ಆದಷ್ಟು ಬೇಗ ಏನೋ ಒಂದು ಮಾಡ್ಕೊಂಡು ಕೋರ್ಸ ಎಂತದ ಮಾಡ್ಕೊಂಡು ಸಿಟಿ ಕಡೆ ಬಂದು ಚೆನ್ನಾಗ್ ಓದ್ಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು ತಾನೆ ಹ್ಮ್ ಹಂಗ್ ಮಾಡ್ಬೇಕು ಮುಂಚೆ ಎಲ್ಲಾ ನಮ್ ಲ್ಲ ಈ ತರ ಯಾರ್ ಮಾರ್ಗದರ್ಶನ ಕೊಡ್ತಿದ್ರು ಮಾರ್ಗದರ್ಶನ ಕೊಡೋರ ಇದಿದ್ರೆ ನಾ.. ಯಾಕ ಹಂಗ ಆಗ್ತಾ ಇದ್ವಿ ಇತಾನೆ.
ಹ್ಮ್ ಹೌದು..
ಹ್ಮ್ ಆರಾಮಾಗಿ ಇಷ್ಟೊದ್ ಯಾವಾಗೋ ಎಲ್ಲೋ ಇರ್ತಾ ಇದ್ವಿ ಆ ಮಾರ್ಗದರ್ಶನದಿಂದಾನೇ ನಮಗೂ ಒಂಥರ ಇವಾಗ ಎಲ್ಲಿರೋಥರ ಆಯ್ಕೆ ಹ್ಮ್
ಹೌದು ಹ್ಮ್ ಅದು ನಿಜ
ಅನ್ನೇ ನಂಬಕೋಬೇಡ ನೋಡು ನಿನ್ಗೆ ಯಾವದೇಾವ್ದ್ ಅನುಕೂಲ ಆಗುತ್ತೆ ಅದನ್ನೆಲ್ಲಾ ಮಾಡ್ತಾ ಇರು ಒಂದಕ್ಕೆ ನಾವು ಫಿಕ್ ಸಾಂಗ್ ಬಿಡ್ಬಾರ್ದು ತಾನೇ ಹ್ಮ್ ಹ್ಮ್ ಮತ್ತೆ ಇನ್ನೊಂದು ಸಮಾಚಾರ ಹ್ಮ್ ಹೇಳ್ಬೇಕಪ್ಪಾ ಏನೇನ್
ಇನ್ ಇನ್ನ ಏನಿಲ್ಲ
ಅಷ್ಟೇನಾ ಮುಗಿತಾ ಹ್ಞೂ ಹೋಗಿ ಊಟ ಮಾಡ್ಕೊೊಳ್ಳೋದಷ್ಟೇ ಹಸವಾಗ್ತಾ ಇದೆ ಗೀಚ ಬಂದ್ರೆ ಹ್ಮ ಇನ್ನು ಊಟ ಇತ ಬಂದಿರಲ್ಲ ಇಲ್ಲಿ ಹೋಗ್ಬಿಟ್ಟು ನಾನ ಏನ್ ಮಾಡ್ಲಿ ಹ ಅಲ್ವಾ ಹ್ಮ್ ಎಲ್ಲೋ ಇ ನಿಮ್ಮ ತಂಗಿ ಏನೋ ಕೇೇಳಬೇಕು ಅಂತ ಅಂದಲಪ್ಪ ಅವಳ ಆ ಕಡೆನ ಹೊಟ್ಲ
ಹ್ಮ್ ಹೌದು
ಹ್ಮ ಏನ್ ಮಾಡ್ತಾತಾವಳೆ ಹೋಗ್ಬಿಟ್ಟಲ್ಲ ಏನ್ ಮಾಡಾ್ತಾಳೆ
ಕೆಳಗಡೆ ಹೋಗೋಳೆ ಇವಾಗ
ಹೌದಾ ಹ್ಮ್ ಮತ್ತೆ ಏನ್ ಸಮಾಚಾರ ಹೇಳಿ ನೋಡೋಣ ಅದೇಏನೇನ್ ತಿಳ್ಕೊಂಡಿಯಾ ಇವತ್ತೇನ್ ನ್ಯೂಸ್ ಪೇಪರ್ ಓದಿದ್ಯಾ ಇಲ್ಲ ಂತ
ಇವತ್ತಿಂದ ನ್ಯೂಸ್ ಪೇಪರ್ ಓದಿಲ್ಲ ಹ್ಮ್
ಯಾಕೋ ಓದ್ಬೇಕಿತ್ತು ಹ್ಮ್ ಓದ್ಬೇಕು ಅಲ್ವಾ ಹ್ಮ್ ಇಲ್ಲಿ ನಾನು ನ್ಯೂಸ್ ಪೇಪರ್ ನೋಡ್ತಾ ಇದೆ ಇದ ಯಾವವುದೋ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಓಪನ್ ಸ್ಕೂಲಿಂಗ್ ನೋಡು ನಾನ ಅದನ್ನ ಏನೋ ಹೇಳಕ್ ಹೋದ್ರೆ